ಹಲೋ ಹಾ ಹೇಳ್ರಿ ಹಾ ಹೇಳ್ರಿ ಕಳ್ಸ್ದ ಹೇಳ್ರಿ ಹಾ ರೀ. ಮಾತಾಡ್ರಿ ಮಾತಾಡ್ರಿ.
ಹಲೋ.
ಎಲ್ಲಿದಿರಿ ಹಾ ಎಲ್ಲಿದ್ರಿ.
ಊರಲ್ಲಿದ್ದೆ.
ಡ ಆಯತಾ
ಏನಲ್ಲ ಈಗ್ ಕೆಲ್ಸ ಆತ್ ನೋಡಿ ಹೇಳ.
ಹ್ಮ್ ಹೇಳ ಎಲ್ಲಿದ್ದೀಪಾ.
ಇಲ್ಲೆ ಊರಲ್ಲಿ.
ಏನ್ ಮಾಡತತಿಲ್ಲ ಊರ ಊರ ಊರೇ ಅಂತಾರಲ್ಲ ಸಾಯ್ತಲ್ಲ ಯಾವಾಗ ನೋಡಿದ್ರ ಬಾ ಈ ಕಡೆ ಹೊರಗ.
ಅದೇ ಹೊರಗನು ಇಲ್ಲ ಊರಾಗೆ ಕರಿಬಗಿಂದೆ.
ಹ ಹೌದಾ.
ಹ್ಮ್ ನೀ ಎಲ್ಲಿದ್ದೀ?.
ನಾನು ಇಲ್ಲಿ ಬಿಜಾಪುರ ಇದ್ದೀನಿ.
ಅಲ್ಲಿಗೆ ಹಯು ಹೊರ ಬಯ್ದ ಏನ್.
ಇಲ್ಲ. ಅದು ಒಂದ್ ಸ್ವಲ್ಪ ಬಾಳ ದಿನ ಆಯತ್ ಆ ಕಡೆ ತಿರ್ಗಾಡಿ ಇಲ್ಲ ಅಂತಂಗ ತಿರ್ಗಾಡಕ್ ಬಂದಿದ್ದೆ. ಬರತ ನ್.
ಹ ಮತ್ತೆ ಇಲ್ಲಿ ಊಂದ್ರ ಕಾಲ್ ಮಾಡ್ದ. ನೀವ ಕಾಲ್ಪ್ ಮಾಡ್ಲ ಅ ನೀವ್ ಹೊಳಿದಲ್ಲ ಪರಿ ಹಟ್ಟಿದ ಮ್ಯಾಲ
ಹೌದಾ ಹ ಅಲ್ಲಿ ಮೇಲೆಬ ಯಾ. ಯಾಕಂದ್ರೆ ಇಲ್ಲಿ ನೆಟ್ವರ್ಕ್ ಬರದಲ್ಲ ನೀನ್ ಹತ್ರ ಬಾಳಷ್ಟು.
ಕುತಾ.
ಯಾಕಂದ್ರ ನಿನ್ ನಿಂದು ಫೋರ್ ಜಿ ಫೋನ್ ಅಂದ್ ನೋಡ್. ಅದಕ್ಕೆ ಜಾಸ್ತಿ ಬರೋದಿಲ್ಲ ನಿಂದ ಅದಕ್ಕೆ ಮೇಲ್ ಬಾ ಅಂತ ಹೇಳಿದೆನೆ ನಿನಗೆ.
ಬರ್ಬೇಕು ಊರಿಗೆ.
ಹ್ಮ. ಹ್ಮ್ ಹ್ ಬರದ ಇವತ್ತು ಬಂದಿ ನೋಡಪಾ ಇನ್ನೊಂದ ಎರಡು ಮೂರ್ ದನ ಲೇಟ್ ಆಗಿ ಕಾಲೇಜ ನೋಡ್ಕೊಬರಾಕ್ ಬಂದಿದ್ದೆ.
ಹಾ ಹಾ
ಅದಕ್ಕೆ ಅಲ್ಲಿ ಲೇಟ್ ಆಗತ್ತೆ ಇನ ಒಂದ್ ನಾಲ್ಕೈದ ದಿನ. ಇಲ್ಲಿ ಬಿಜಾಪುರ್ದಾಗ ಜಗ್ಗೆ ಎಲ್ಲಲಾ ಕರಜ್ಗಳ ಅಂತ ಒಂದ್ ಎಂಟೊಂಬತ್ತುತ್ ಅದಕ್ಕೆ ಎಲ್ಲ ನೋಡಿ. ಕಾಲೇಜ್ ಫೀಸ್ ಏನು ಎತ್ತ ಅಂತ ಕೇಳಿ ಆಮ್ಯಾಗ ಒಂದ ನಾಲ್ಕ್. ನಾಲ್ಕೈದು ದಿನ ಇದ್ದ್ ಎಲ್ಲಾ ಬಿಜಾಪುರ್ ಸುತ್ತ ಅಡಿ ಆಮ್ಯಾಗ ಬರ್ಬಕ್ ನೋಡ.
ಹಂಗ ಒಂದ್ ವಾರ ಆದ ಅಕಡಿ ಕ ಬರ ನೀನು.
ಹಾ ಆದರಿ ಆದ್ರರಿ ಒಂದವಾರ ಮತ್ ಬರ್ತಿದಿ ಅಂದ್ರ ಕರ್ಕೊಂಡ್ ಬರ್ತೇನ್ರರಿ ನಮ್ಗೆನ್ ಗೊತ್ತು ನೀವು ಬರೋದು.
ಎಲ್ಲಾ ಇಲ್ಲ ನಾನನ್ ಗೊತ್ತ ನೀವ ಹೋಗ ನ ನೀ ಇವತ್ತುಯ್ದ ಅಂತ ಅಂದಲ್ಲ.
ಹಾ ಇವತ್ತೇ ಹೋಗಿ ನಾನ್ ಮತ್ತೆ ನೀನ್ ಒಂದ್ ಮಾತಂಗೆ ಹೇಳಿದನಿ ಅಂತಂದ್ರೆ ಬರ್ತೇನೆ ಹೇಳ್ತಿದ್ದೆ. ಹೆಂಗಿದ್ರೆ ಗಾಡಿ ಗಾಡಿ ತಗೊಂದಿದ್ದೆ ಒಬ್ನೇ ಇದ್ದೆ.
ಹ್ಮ್.
ಸುಮನೆ ಹೆಂಗಿದ ನನನ್ ಮನ್ಸ್ಸ ಬರ್ತ್ತಲ್ಲ ನೀ ಬಂದಿ ನನ್ ಮನ್ಸ್ಸ. ಬರ್ತಾರರೀನ ಆರಾಮ್ ಈನೊಂದು ಒಂದ ನಾಕೈ ದಿನ ಎಕ್ಟ್ರಾ ಇಕ್ ಬರ್ತತಿಲ್ಲಿ.
ಹ್ಮ್ ನಡೆದಿದ್ದಲ್ಲ.
ಏನ್ ಖರ್ಚ್ ಇಲ್ಲಾ ಏನ ಇಲ್ಲಾ ಗಾಡಿ ಒಂದಂದು ಎಡ್ ಪೆಟ್ರೋಲ್ ಆಟ ನೋಡಿ ಅಲ್ಲ ಹಾಸ್ಟೇಲ್ ಅದ ಹುಗರು ನೋಡ್ಕೊಂಡ್ ಬಿಡ್ತದರು ಊಟದು.
ಹ್ಮ್ ಎಷ್ಟ್ ಕಿಲೋಮೀಟರ್........ ಅದನೆ ಇಲ್ಲಿಂದ.
ಬಿಜಾಪುರ ಬಿಜಾಪುರ
ಹ ಬಿಜಾಪುರ್
ಒಂದು ನೂರ ನಲ್ವತ್ತು ಕಿಲೋಮೀಟರ್ ಆಗ್ತದೆ ಒಂದು ನೂರ ನಲ್ವತ್ತು ಐವತ್ತು ಕಿಲೋಮೀಟರ್ ಆಗ್ತದೆ
ಎರಡ್ನೂರ ಆತ ಆ ಕಡೆಡಿ ಕಡೆ ಅಂತ
ಹಾ ಆಗ್ತದ ಆಗ್ತದ ಏಡ್ನೂರ ಆಗ್ಲಿ ಐನೂರ ಆಗ್ಲಿ ಮತ್ತ್ ಹೋಗ್ಲೇಬೇಕಲ್ಲ ಸಮಯ ಬಂದಾಗ ಏನ್ ಮಾಡಕ ಆಗತ್ತ ಏನಂತರಿ ಹಾ ರೀ
ಸಮಯ ತರ ಮತ್ತೆ ಇದು ಏನು ಹತ್ತಿ ಹತ್ತಿ ಬೆಳೆ ಹಾಕ ಹಾಕಿದೀರಾ
ಹ ಹತ್ತಿ ಬೆಳೆ ಹಾಕಿವಿ ಯಾವ ಬೆಳೆ ಇಲ್ಲ ಮಳೆ ಇಲ್ಲ ಆಯ್ತ್ ಮುಗ್ ಹತ್ತಿದ ವರ್ಸದ ಏನ್ ಮಾತಾಡಂಗ್ ಇಲ್ಲ ಅದ್ರ ಬಗ್ಗೆ ಹ
ಹಂಗೆಕ
ಯಾಕಂದ್ರೆ ಹಂಗೆ ಮತ್ ಈ ವರ್ಷ ಎಲ್ಲಾ ಮುಗಿದ್ ಬಿಟ್ಟದ್ಲೇ ಏನ್ ಮಳೆನೆ ಒಂದ್ ಹನಿ ಇಲ್ಲ ನ ಮತ್ತೇನು ಬೆಳನೇ ಬಂದಿಲ್ಲ ಏನು
ಇಲ್ಲ ನಾನ
ಅಲ್ಲ ಅದನ್ ಸರಿಯದ ಏನ್ ನಮ್ ನಾಟ ಎಲ್ಲ ಹಿಂದೆ ಎರಡ್ ಎರಡ್ ಸಾವರ ಊರಿ
ಪುಲ್ಲು ಲಸಾಯ ಅಂದ್ರೆ ಮಳಿ ಇಲ್ಲಿ ಬೆಂಗಳೂರು ನೋಡು ದಿನ್ನಲು ಬರ್ತದ ಮಳಿ ಎಲ್ಲ ನೋಡು
ಬೆಂಗ್ಳೂರಾಗ ಆದಂತಾನ ಮಳಿ
ಕಂಟಿನ್ಯೂ ಮಳಿ ಬರಕತ್ತು ಮಳಿನ ಬಳ ಅಲ್ ಇಲ್ಲಿ
ಮತ್ತೆ ಹೆಂಗ್ ಕೆಲ್ಸ ಅಲ್ಲಿ ಮಾಡ ಮಾಡದ ಹೆಂಗ
ನಾಳ ಇತ್ತು ಬಿಲ್ಡ್ ಒಳಗೆ ಮಾಡ್ತಾರಲ್ಲ ಗ್ಯಾರೆ
ಹ್ಮ್ ಹ್ಮ್ ಹ ಮತ್ ಔಟ್ ಸೈಡ್ ಮಾಡಾರಿದ್ರ ಅಂದ್ರ ಅವ್ರ ಹೆಂಗ್ ಮಾಡ್ಬೇಕ್ ಹೇಳ
ಅವ್ರನ್ ಮತ್ತೆಂಗ್ ಔಟ್ ಸೈಡ್ ಮಾಡ್ರೆ ಇಲ್ಲ ಇವಾಗಲ್ಲ ಬಿಲ್ಡಿಂಗ್ ಒಳಗ ಮಾಡಕತ್ತಾರ ಅವ ಅವ್ರ ಸೈಡ್ ಇಲ್ಲಿ ಮಳೆ ದ ಮಾರಿ ಸಿಮೆಂಟ್ ಪೋಡರ್ೂಡ
ಹ್ಮ್
ಒಳಗೆ ಬಿಲ್ಡಿಂಗ್ ದೊಡ್ಡ ದೊಡ್ ಬಿಲ್ಡಿಂಗ್ ಸಾಕದಾರಲ್ಲ ಅಂತ ಹೇಳಿದಾರ ಈಗ ಈ ಮಳ
ಹ ಹೌದು ಅವ್ರ ನಡೀತಾವ ಬಿಡು ಈಗ ಮತ್ತೆ ನಿಲ್ಲ ಈಗ ಬೀದಿ ಬದಿ ವ್ಯಾಪ್ ಪರ ಮಾಡಾರು ಔಟ್ ಸೈಡ್ ಪ್ಲಾಸ್ಟರ್ ಮಾಡಾರ ಗೋಡೆ ಕಟ್ಟಗ್ಯಾರ ಪೇಂಟ್ ಹೊಡ್ಯಾರು ಈಗ ಅವ್ರಲ್ಲಾ ಏನ್ ಮಾಡ್ಬೇಕ ಹೇಳ
ಫುಲ್ ಅಲ್ಲಿ ಏನ ಬಿಟ್ಟದ ಎಲ್ಲಾ ಕಡೆ ಊರ್ ಕಡೆ ಆಲ್ಲ ಈ ಕಡೆ ಹಾಕತ್ ಬಿಟ್ಟದ
ಯಾವಾಗ ಹೋಗಿದ್ದ್ ಬೆಂಗ್ಗಳೂರ್ರಿಗೆ
ನಾನು ಒಂದ್ ಮೂರ್ ದಿವಸನ್ ಬಂದು ಬರಸಕ ಬಸಕರ್ದಿದ್ದ
ಹಾ ಹಾ
ಬಂದಿದ್ದೆ ಬರ್ಬೇಕ್ ನಾ ಇನ್ನೊ ಒಂದ್ ಎರಡು ದಿವ್ಸ ಅಲ್ಲಿ ಅ ಕಡೆ ಊರಿಗೆ ಬರ್ತೀನಿ ಇಲ್ಲಿ ಮಳೆ ಬತ್ ಹತ್ತಿ ಬಿಟ್ಟದ ಇಲ್ ಇದ್ ಏನ್ ಮಾಡ್ಲಿ
ಏನ್ ಕೆಲ್ಸ ಮಾಡಕಂತ ಹೋಗಿದೆ
ಎಲ್ಲಿೋರ್ಸ ಬಾಯಿ ಸನ್ಸವೋರ್ ಅಂತ ಅಂದಿಲ್ಲ ಅಂದ್ರ ಮಳೆ ಐತಿ ಬಿಟ್ಟದ
ಹ ಎಕಡೆ ತಿರಗಡಗೆಲ್ಲಂದ
ಯಾವ ವಿಧಾನಸೌಧಲ್ಲಾ ಯಾ ನೋಡ ಇಲ್ಲಿ ಮಳಿ ಮಳಿ ಸೌದ ನೋಡ್ಕೊಂಡ ಕುಂತೀನಿ
ಏ ನೋಡಿ ಬರ್ಬೇಕು ಆಟಾ ಗಿಟ ಹೊಯ್ಬೇಕು ಇಲ್ಲ ಕಾರ್ ಅದ ಅವ್ಳ ಕಾರ್ ಹೊಯ್ಬೇಕು ಅವ್ರ ಮಾವರ್ದ
ಕಾರರ್ ಅದು ಇರು ಕೆಲ್ಸ ಬಿಡ್ಬೇಕಲ್ಲರ ಎಲ್ಲಾರ ಕೆಲ್ಸ ಇನ್ಂತಾರ ಯಾವ ಯಾವ ಖಾಲಿ ಇಡ್ತಾರ ಹೇಳ
ಹ್ಮ್ ಹ್ಮ್ ಸಂಜೆ ಕಡೆ ಹೋಗ
ಬರ ನಿನ್ನೆ ಇಲ್ಲ ಬರ ನಿನ್ನೆ ಸೋಮಾರ ಸಾಯಂಕಾಲ ಬಂದೀನಿ ರವಾರದಿನ ರಾಜ ನಿ ನಿನ್ನೆ ಬೆಳಿಗ್ಗೆ ಹುಂ ಬೆಳಿಗ್ಗೆ ಹುಂ ಬೆಳಿಗ್ಗೆ ಬಂದಿದ್ದೆ.
ಹು
ಆಯ್ತ ಇವರ ಬೆ ಕಲಸಕ್ಕಹೋಗಿಬಿಟ್ಟ್ರ ಬರ್ದಕ ನಡಿ ಇಲ್ಲೆ ಕುಂತಾವ ಅವರು ಕೆಲ್ಸ್ಕೋಗ್ಯಾರಾ ಅವರ ಆಯ್ ರೋಂಬತ್ತಕ್ ಬರ್ತಾರ.
ಹು
ನಂಗೆಲ್ಲಿ ಕರ್ಕೊಂಡ್ ಹೋಗತಾರ ಕರ್ಕೊಂಡ ಹೋಗ್ ಮತ್ತ ಐತಾರದಿಂದ ತಳಿ ಅಂತ ಅಂದ್ರ ಐತಾರದಿಂದ ತಡದರ ಇಲ್ಲಿ ಮಳೆ ಐತ್. ತ್ತಿಬಿಟ್ಟ ನಮ್ಮಎಡ್ಯಾಗ ಮಧುರ ಮಳಿ.
ಹೌದ ಹೌದ ರೀ ಒಂದು ಕೆಲಸ ಮಾಡಿರಿ ನಏನು ಮಾಡಿರಿ ನಾಳೆ ರಜಾ ಹಾಕ್ಷಸ್ರವನಿಗೆ.
ಅಬ್ಬ್ರನ್ ಸಂಘ.
ಹಾ ಆರಾಮ್ಸೆ ಗಾಡಿ ಇರ್ತದ ಎಲ್ಲ ಇರ್ತದ ಮುಂಜೆಲೆ ಮಳಿ ಯಾವಾಗ ಒಂದ ತಾಸನಾಗ ಎರಡ್ ತಾಸನಾಗ ಗ್ಯಾಪ್. ಕೊಟ್ಟಿರ್ತ ನೋಡ ಅವಾಗ ಸುತ್ತ ತಲಕ ಬಂದಬಿಡ ಎಲ್ಲಾನು.
ಇಲ್ಲಡ್ರಿ ಮಳಿ ಗ್ಯಾಪ್ ಕೊಡ್ತರಿ ಒಂದ್ ಒಂದ್ ಅರ್ಧ ಗಂಟೆ ಅಷ್ಟೇರಿ ಐತ ಅರ್ಧ ಗಂಟ ಆಗನ ಮತ್ತೆ. ಜಿಟಿ ಜಿಟಿ ಹತ್ತಿ ಬಿಡ್ತ ಮತ್ತ ಮಳಿ.
ಆಯ್ತು ರೇನ್ ಜಾಕೆಟ್ ಹಾಕದ ಹಂಗೆ ಹೊಡದ ಆಕಡಿ ಅದ್ರಾಗೇ ನೋಡದ ಹಂಗೆ.
ಹಲೋ ಆಗಲ್ಲಿ ನಾವು ನೋಡ್ಬೇಕಂದ ನಾವು ಆಸೆಯಿಂದ ಬಂದವ್ರರಿ ಅಲ್ಲಿ ಊರಾಗೆ ಮಳಿ ಬರೋದ. ಇಲ್ಲಿ ಬಂದಿವಿರಿ ಇಲ್ಲಿ ನಿಂತ್ರ ಮಳಿನ ಬಿಡವಲ್ದ.
ಹು ಇದು ಮಳಿ ಬರೋಹಾಗೆ ಜಿಟಿ ಜಿಟಿ ಮಳಿ ಬರದ್ರಾಗ ಅದರ ಫೀಲ್ ಬೇರೆರಿ ಅದ್ರಾಗ ಗಾಡಿಮ್ಯಾಗ ಅವರ. ರೋಡ. ಬೈಕ್ ಸಣ್ಣ ಜಿಟಿ ಜಿಟಿ ಮಳಿ ಬಾರಿ ಫೀಲ್ ಕೊಡ್ತದ ಆದ್ರಂತ ತಿರ್ಗಾಡ ತಿರ್ಗಾಡಿದ್ರ.
ರಿ ಹೇಳೇನ್ರೀ ಅವಾ ನಾ ಕೆಲಸಕ್ಕ ಹೋಗತೇ ಇನ್ನ ಒಂದ ಎರಡದಿಸ ತಡಿ ಹೋಗ ಅಂತ ತಾವಂತಾಂಡ್ರಿ.
ಏ ಊರಿಗ್ ಹೋಗ್ಬೇಕಂತ ಹೇಳವನಿಗೆ ಒಂದಿನ ಕೆಲ್ಸ ಬಿಟ್ರೆ ಸಾಯ್ತನೆನ ಮಗಾ.
ಅದ ಹೇಳಿನಿ ನಾಳೆ ಬುಧವಾರ ಕರ್ಕೊಂಡ್ ಹೋಗ್ತನಿ ಅಂದಾನ ನೋಡ್ಬೇಕಿನ ಏನ್ ಏನ್ ಮಾಡ್ತಾನ ಏನ.
ಏನಾರ ಅಂನನ್ನ ಫೋನ್ ಹಚ್ಕೊಂಡ ನನಗೆ.
ಏ ಏನ್ ಅನಲ್ಲ ಅವ ಅವನೇ ಕರ್ಸ್ಕೊಂಡ ನೀಲ್ಲಿ ಬಂದ ನೋಡಿ. ನೋಡಿ ಹೋಗಂತಂದ ಕರ್ಸಕೊಂಡಾನ ಇಲ್ಲ ಅಂದ್ರ ಮಳಿ ನಿಂದ್ರ ವಲ್ದು.
ಅಣ್ಣಾ ನೋಡಿ ಹೋಗ ಅಂತ ಕರ್ಸ್ಕೊಂಡ ಗಿಸ್ ಒಂದ ದಿನಾ ಕೆಲಸ ಬಿಡೋಕ್ಕ ಒಲ್ಲಾ ಅಂತಾನ ನವಾ ಮಗಾ.
ಇರ್ಲಿ ಬಾ ಅಂತಂದನಾ ಇವ ಬಂದಿ ನೀ ಮತ್ತ ನಾಳೆ ಕರ್ಕೊಂಡ ಹೋಗಿ ತಂದ ನಾಳೆ ಬೆಳಿಗ್ಗೆ ಬಿಡ್ಬೇಕಂದ ಮಾಡಿ. ಹೆಂಗಂಗ ಸ್ವಲ್ ನಿಂತದ ಸಾಯಂಕಾಲ ನಿಂದರ್ತ್ತದ ಸ್ವಲ್ಪ.
ಹೌದ
ಸಾಯ ಕಾಲಾ ಐದ ಗಂಟೆ ಸ್ವಲ್ಪ ನಿಂದರ್ತದ ನಿಂತಿದ್ದ ಅಂದ್ರ ಅವಾಗ ಹೋಗಿ ನೋಕೊಂಡಬರಮಾ ಅಂದಾನ ನೋಡಬೇಕ ಇನ್ನು ಅವಾಗ ರೆಲ್ವೇದ್ರಾಗ. ತ್ರಿ ಬರ್ತಾನ ಇನ ಆರೂವರಿ ಹಂಗ ಬರ್ತಾನ ರಾತ್ರಿ ಆರೂವರಿ ಏಳುಕ್ಕ.
ಹೌದ ಹೌದ
ತೌ
ಏ ಹೋಗ್ರಿ.
ಸ್ವಲ್ಪ ಜಲ್ದಿ ಬಂದ್ರ ಮುಗಿತೇತಿ ಹು
ಅಲ್ಲಿ ಏನ ಏನ ನೋಡ್ಬೇಕ ಈಗ ನೋಡಿದ್ರನ.
ವಿಧಾನಸೌಧ ಲಾಲ್ಬಾಗ್.
ಹಾ ಮತ್ತ.
ಕಬ್ಬನ್ ಪಾರ್ಕ.
ಹು
ಮತ್ತೆ ಇದ ಪುನೀತ್ ರಾಜ್ಕುಮಾರ್ ಇದುರಿ ಅದು ಏನಂತಾರ.
ಸ್ಮಾರಕಾ.
ಸ್ಮಾರಕಾ ಮತ್ತೆ ರಪ್ ಇದು ರಾಜಕುಮಾರದ.
ಸ್ಟೇಡಿಯಮು
ಸ್ಟೇಡಿಯಮ್ ಮತ್ತೆ ವಿಷ್ಣುವರ್ದಂದು ಅ ಅಂ ಇದು ಅಂಬರೀಷ್ಂದ ನೋಡ್ಕೊಂಬರಕ ಅಂತ ಬಂದನ್ರರಿ ಇಲ್ಲಾಂತ ಮಳೆ ಹೆಚ್ಚಿ ಬಿಟ್ಟದಿ ಜಿಟಿ ಜಿ ನಮ್ಮ ಉರ್ನಗ ಒಂದ್ ಮಳೆ ಇಲ್ಲ ಅ ಒಂದ್ ಹನಿ ನೀರ್ ಇಲ್ರಿ ಹಾ ಐಸಿ ಆದಾದ್ಮೇಲೆತ್ತ ವರ್ಜ್ರ ಮಾಲ್ ಇ ಮಾಲ್ ಯಾವ್ದ್ ನೋಡ ಮಾಡಿನ ರೀ ಹೊರ ಮಾಲ್
ಓರಿಯನ್ ಮಾಲ್ ಆ ಇಸ್ಕಾನ್ ಟೆಂಪಲು
ಇಸ್ಕಾನ್ ಟೆಂಪಲು
ಮತ್ತ ಇದು ಬೆಂಗ್ಗಳೂರು ಪ್ಯಾಲೇಸು ರಾಜ್ಭವ
ಅದೇ ಒಂದ್ ಒಂದ್ ದಿವ್ಸ ಟೈಮ್ ಇಡ್ತದ್ರೀ ಅವಂತರು ಕೆಲ್ಸ ಬುಡಕ ತಯಾರಿಲ್ಲಾ ನಮ್ ಅಂದ್ರ ಫೋಲ್ ತಲೆ ಕಟಾಬಿಟ್
ಆ ಕಡೆ ಹೋಗರು ಮತ್ತ ಆ ಕಡೆ ಚಿಕ್ಕಬಳ್ಳಾಪುರ ಹೋದ ನಂದಿ ಬೆಟ್ಟ ಗಿಂದಿ ಬೆಟ್ಟ ಬರೀ ಭಾರಿ ಪ್ಲೇಸ್ ಆ ಕಡೆ
ಹ ಆ ಕಡೆ ಚಲೋ ಅಂತ್ರೀ ಎ ದೊಡ್ಡಪುರ್ ಕಡೆ ನೋಡವ್ರಿ ಅವರ ಅದು ಸ್ವಲ್ಪ ನಮ್ ಖಾಲಿ ಕಡೆಇಂದ ಕರ್ಕೊಂಬಂದಿವಿ ಯಾವಾದ್ರೀ ಇದು ರೀ ಯಾವ ಚಿಕ್ಕ ಚಿಕ್ಕ ಚಿಕ್ಕಮಂಗ್ಳೂರ ಅಲ್ಲ ಹಾ ಅಂದೆ ಚಿಕ್ಕಬಳ್ಳಾಪುರ ಹ ಅದ ರೀ ಶಿವಂದ್ ಅದ ಅಲ್ರಿ
ಹ್ಮ್ ಅದೇ ಅದೇ ಹೋಗಿರೇನಲ್ಲಿ
ಹ
ಹೋಗಿಲ್ ರೀ
ಹಾ ರೀ
ಎ ನೋಡ್ರಿ ಈಗ ವಯಸಿದ್ದಾಗೆ ನೋಡ್ಬೇಕು ಮುಂದ ಮತ್ತೆ ವಯಸ್ಸ ಮೀರ್ ನೋಡಕಗುತ್ತಾ.
ಅದೇ ನೋಡಬೇಕಂತ ಬಂದೀನ್ರೀ ಅವಂತ ಕೆಲ್ಸ ಬಿಡವಲ್ದ ನಮ್ಗಂತರ ಫುಲ್. ಹಂಗ ಹಿಂಗ ಬಿಟ್ಟೇನ್ರಿ ನಾಳೆ ಬಿಡ್ತನಂತ ಅಂದನ ಮತ್ ನಾಳೆ ಬಿಟ್ಟನಂತದ್ರ ಎಲ್ಲ ಕಡೆ ಸುತ್ತಾಡ ಹೋಗ್ಬೇಕಂತ ಮಾಡೇನ್ರಿ. ನೀವನ್ ನೀವನ್ ಬೀಜ ನೀವ ಏ ಎಲ್ರರಿ ಇಲ್ಲಿ ಮಳೆ. ಅತ್ಯದ್ರೀ ಇಲ್ಲಿ ಇದ್ದ ಏನ್ ಮಾಡ್ತೀರಿ ಮಳೆಗಾ ಬರೆ ಜಿಟಿ ಜಿಟಿ ಜಿಟಿ ಅತ್ಯದ್ರೀ ಇಕಡಿ ಕಡಿ ಅಲ್ಲಿ ಒಂದನಿ ನೀರ್ ಬರಲ್ಲ ರೀ
ಒಂದ್ ಕೆಲ್ಸ ಮಾಡ್ರಿ ಇನ್ನೊಂದ ಎಲ್ಲಸ್ ನೋಡ್ರಿ ಪ್ಲೇಸಸ್ ಒಂದ್ ನಾಕೈದ ದಿನ ಇರ್ರರಿ ಅಲ್ಲೇ ನಾನ್ ಬರ್ತೀನಿ ಬೆಂಗಳೂರಿಗೆ ನಾನ್ ನೋಡ್ತೀನಿ ಒಬ್ಬನೆ ಅವನ್ ಕರಕೊಂಡ ಹೋಗಿ ನಾನು ನೋಡ್ತೀನಿ ಇಲ್ಲಂದ್ರ ಮತ್ತೆ ನೀನೇ ಇನಾಒಂದ್ಸರಿ ಸರ್ ನೋಡ್ಲಾತಿಗೆ
ಹಾ ರೀ
ಮತ್ ಗಾಡಿ ಅದ ಹೆಂಗಿದ್ರ ಇಬ್ಬರು ಕಲ್ತ್ ಈ ಕಡೆ ಊರಿಗ್ ಬಂದ್ ಬಿಡೋಣ.
ಹಂಗ ಹಂಗ ನಡಿತ ನೋಡ್ರಿ ನೀವ್ ಹೇಳ್ದಂಗ ಹಂಗ ಮಾಡಂಗ್ರ ಇಲ್ಲಂದ್ರ ಅಷ್ಟ್ ತೇಲಿಕೆಡಿತಂದ್ರ.
ಹ ಹಾ ಮತ್ತೇನ ಮತ್ತೆ ಇಷ್ಟೆಲ್ಲ ಸೌಲಭ್ಯಇರಕಾಗಿ ಮತ್ತೆ. ಮಾತ್ಯಾಗ ಅದಿನಾ ಮಾಡ್ತಿ ಹೇಳ.
ಅದೇ ಕರ್ಸಕೊಂಡ್ರ ಇಲ್ಲಿಯಂತಾ ಇದು ಮಳೆ ಅತ್ಯದ್ ನನಗ ಗೊತ್ತಿಲ್ಲ ಅವನ ಬಂದಿಸ್ ಮಳೆ ಅತ್ಯದ್ದಂತ್ರಿ ಅದ ಅವ ಹೇಳತಾನ್ರಿ.
ಹೌದೌದು
ನಾ ಬಂದ್ ಗ್ರಹಗತಿನೆ ಬರಬರಿ ಇಲ್ಲ ಅಂತ ಹೇಳ್ಕೊಂಡಾರೆ. ಹಾ
ಹ ಯಾವಾಗನ ಅಪರೂಪಕ ಬಂದಿರ್ತೀರಿ ಇರ್ರೀ ವಸ್ತ್ರರಿ
ಹಾ